ಏನ್ ಮಾಡಾಕತಿದ್ದಿ
ಏನಿಲ್ಲ ನೋಡಿ ಇವಾಗ್ ಹೋಗ್ ಊಟ ತಗೊ ಬಂದ್ವಿ.
ಹ್ಮ್
ಸುಮ್ಮ ಕುಂತಿದ್ದೆ.
ಸುಮ್ಮನೆ ಕುಂತೀವಿ ಊಟ ಮುಂದಿಟ್ಕೊಂಡು ಸುಮ್ ಕುಂದಿರ್ತ ಏನ್ ಊಟ ಮಾಡ್ಬೇಕು.
ಊಟ ತಗೊಂಬಲೆ ಇದೆ ತಿಂದಿಲ್ಲ ಇನ ಅಷ್ಟೇ ಇದ. ಹ್ಮ್
ದಿನಾ ಬ್ಯಾಸ್ರಲ್ಲ ತರ್ಬೇಕು ಅಲ್ಲಿಗ್ ಹೋಗಿ.
ಬ್ಯಾಸ್ರ ಆಗಲ್ಲ ಯಾಕ್ ಗೊತ್ತಾ ಅಲ್ಲಿ ಊಟ ನಮಗ್ ಬಾಳ ಚಲೋ ಅನ್ನಸ್ತತಿ. ಅಂದ್ರೆ ಹಾ ತಿಂದೀನಿ. ಹೊಟ್ಟೆ ತುಂಬಿತ್ತು ಅಂತಲ್ಲಿ ಅನ್ನಿಸ್ತೈತಿ. ಅದ್ರ ಸಂಬಂದ್ ಹೋಗ್ ತರದ್ರಾಗ ಏನ್ ಪ್ರಾಬ್ಲಮ್ ಅನ್ಸಲ್ಲ ಅದೇ ಇಲ್ಲಿ ಬೇರೆ ಕಡೆ ಹೋಗ್ತಿದ್ವಲ್ಲ ಅಲ್ ಲ್ಲಿ ಕೊಡದೆ ಇಷ್ಟ ಇಷ್ಟ್ ಕೊಡ್ತಿದ್ರು ಇಷ್ಟು ಉದ್ದ ಮಾತಾಡ್ತಿದ್ರು. ಓಟ್ಟಾ ಚಲೋ ಅನ್ನಸ್ತೈತ್ ದಿಲ್ಲ ಈ ಕೊಡೋದ ಎಷ್ಟು ಎಷ್ಟ್ ಮಾತಾಡ್ತಿರಿ ಅನ್ನ ಹಂಗ ಆಗ್ತಿತ್ತವ.
ಹ್ಮ್
ಪಲ್ಲೆ ಅದು ನಾವ್ ಪಾಯಸ ತಿಂತೀವಿ ನೋಡು. ಚಮಚೆ ಅದ್ರಲ್ಲ ಎರ್ಡ್ ಸ್ಫೂ ಸ್ಪೂನ್ ಪಲ್ ಲೇ ಇಷ್ಟ್ ಇಷ್ಟ್ ಇಷ್ಟ್. ಚಪಾತಿ ಸಣ್ಣ ಸಣ್ಣ. ಅದು ಏನು. ಹಾ ಆಮೇಲೆ ಏನದು ಮೊಸ್ರು. ಮೊಸ್ರಂತೂ ಈ ಒಂದ್ ಸ್ಪೂನ್ ಹಾಕಿ ಸೆಕೆಂಡ್ ಸ್ಪೂನ್ ಹಾಕುವಾಗ ಒಂದ್ ಸ್ವಲ್ಪ ಜಾಸ್ತಿ ಬಂದ್ ಅಂದ್ರೆ ಆ ಬಟ್ಲೊಳಗೆ ಚಲೋದ ಅದುನ್ನ.
ಹಾ
ಬೀಳ್ಸೋದು ಸ್ವಲ್ಭೇ ತಗದು ನಮ್ಮ ಪ್ಲೇಟ್ ಒಳಗ್ ಹಾಕೋದು.
ಹ್ಮ್
ಹಾಂಗ್ ಮಾಡ್ತಿದ್ರು ಮತ್ತೆ ಏನೂ ಹಾ ಒಂದಿನ ಏನಾದ್ರು ನಾನ್ ರೈ ರೈಸ್ ನ ಬಾಳ ಸ್ವಲ್ಪ ತಿಂತೀನಿ. ಅಂದ್ರ ತೃಪ್ತಿ ಆಗ್ಬೇಕು ಊಟ ಮುಗೀತು ಅಂತ ತೃಪ್ತಿ ಆಗ್ತೈತಿಯ ಅನ್ನ ತಿಂದ್ರ. ಅದಕಂತನ್ ಸ್ವಲ್ಪ್ ತಿನ್ ತಿ ನಾನು ನಂಗ್ ಮೂರ್ ರೊಟ್ಟಿ ಹಿಂಗ್ ಬೇಕು. ನನ್ಗೆ ಎರ್ಡ್ ರೋಟಿ ಕೋಡ್ ಮೂರನೇ ರೊಟ್ಟಿ ಕೇಳಿದ್ರೆ ಯಾಕ ಗೌರಿ ಇವತ್ ಮೂರ್ ರೊಟ್ಟಿ ತಿನ್ಲಾ ಅಂತಾರ.
ಹ್ಮ್
ನಂಗ ಕೇಳಿದ್ಮೇಲ್ ಊಟ ಹೆಂಗ ಹೋಗ್ತೇತಿ ಚೊಲೋನೇ ಅನ್ಸಲ್ಲ ನಂಗ್ ಅದಕ ಅವ್ರ ಕಡೆ ಚಲೋ ಅನ್ಸಲ್ಲ. ಅದ್ರ ಹೈಜಿನಿಕ್ ಇರ್ತಿತ್ತು ಸ್ವ ಹಚ್ಚಿರ್ತಿತ್ತು ಊಟ ಎಲ್ಲ ಅಂದ್ರೆ ಮನೆಗೆ ಮಾಡ್ತಾರಲ್ಲ.
ಹ್ಮ್
ಆದ್ರ ಇಂಥವೆಲ್ಲಾ ಮಾಡಸ್ಕೊಂಡು ಅನ್ನಸ್ಕೊಂಡು ತಿನ್ನಕ್ಕಾಗಲ್ಲ.
ಮತ್ ಮನ್ಯಾಗ ಮಾಡಿದ್ದಂದ್ರ ಲೆಕ್ಕಾಚರ ಹಾಕ್ತಾರ.
ಹಾ
ರೊಕ್ಕ ಅಂತ ಕೊಟ್ಟಿರ್ತಿವಿ ಅದ ಕರೆಕ್
ಹ್ಮ್ ನಾವೇನ್ ಹಂಗ ತಿನ್ನಲ್ಲ ಆಮೇಲೆ ಏನು. ಅಕಸ್ಮಾತ್ ಎಲ್ಲರ ಕಂಡಕ್ ನಾವೇನ್ರ ಮಾತಾಡ್ಸಿಲ್ಲ ಅಂತಂದ್ರ ಅಲ್ಲಾ ಹಾ ಅಲ್ಲಾ ಏನೋ ಬಿಟ್ಟಿದ್ದನ ಹೇಳಿದ್ದಿಲ್ಲಂತ ಯಾರೊ ಅವಾಗ ಏನಂದ್ರ ಅಂತ. ಅಲ್ಲ ಇಷ್ಟ್ ದಿನ ನಾವು. ಊಟ ಹಾಕ್ ಕಿವಿ ಎಳ್ಳಹರ್ದ್ ಹೋಗ್ಯಾರಲ್ಲ ಅಂತ. ಈ ಊಟ ಹಾಕಿವನ್ನ. ಏನೈತಿ ಅವ್ರ ಸೊಕ್ಕ ಕೊಟ್ ಊಟ ಮಾಡ್ಯಾರಿಲ್ಲ.
ಹ್ಮ್
ಊಟ ಹಾಕ್ಯಾರಂತ್ ಅವ್ರು.
ಹನ್ಯ.
ಯಾ ಮಾರ ಇವ್ರ ಹಂಗ ಅನಿಸಬಿಡ್ತೈತಿ ಹೆಂಗಿರ್ತಾರ ನೋಡ್ ಜನ ಅಂತ.
ಇಲ್ಲಿ ನಿಮ್ಗೆ ಎಷ್ಟ ಬೇಕ ಅಷ್ಟ ಕೊಡ್ತಾರಾನ ಊಟಕ್ಕ.
ಎಷ್ಟ್ ಬೇಕಕ್ಷ್ಟ ಅಂದ್ರೆ ನಾವ್ ಪಾರ್ಸೆಲ್ ತಗೊಂಡ್ ಬರ್ತೀವಲ್ಲಾ. ಅಲ್ಲೇ ಕುಂತಿಂದ್ರು ಎಷ್ಟ ಬೇಕಷ್ ಉತ್ತರ. ಅಂದ್ರ ಅದು ಖಾನಾವಳಿ ಆಗ್ತೈತಿ. ಎಲ್ ಎಲ್ಲಾ ಹುಡುಗುರು ನಮ್ ಕಾಲೇಜ ದವರ್ ಎಲ್ಲಾರೂ ಅಲ್ಲೇ ಬರ್ತಾರ. ಎಲ್ಲಾರು ಆ ಜೂನಿಯರ್ಸ್. ನಮ್ಗಿಂತ ದೊಡ್ಡೋರು. ನಮಗ. ಪಾಠ ಮಾಡೋರು ಒಷ್ಟೂರು ಬರ್ತ ತಾರ ಅಲ್ಲೇ
ಹ್ಮ್ ಅಲ್ಲಿ ಒಂತರ ಅನ್ಸ್ತು. ಕೊಡ್ತೋಣಾಕ.
ಹಾ ಹಂಗ್ ಚಲೋ ಅನ್ಸಂಗಿಲ್ಲ ನಮ್ಮ ಸರ್ ರಿ ಇವತ್ತೇನ್ ಗೊತ್ ಭಾಗವನ್ ಸರ್ಸ.
ಹೌದು ಎಲ್ಲಿ.
ಇಲ್ಲೇ ನೇ ನಮ್ಮ ನಾನು ಊಟ ತರಕೊಂಡ ಹೂಂ ಎದಕ್ಕೇನ್ ಗೊತ್ತಿಲ್ಲ
ಹಾ ಹಾ
ಯಾವಾಗ ಸಂಜಿನಾಗ
ಹಾ ಇಲ್ಲ ಹೀಗೆ
ಹಾ
ಆ ಊಟ ತರಾಕೊಂಟಿದ್ವಾ
ಹಾ
ಅವಾಗ ಸಿಕ್ಕರು ಅವ್ರ ನನ್ ಮೊನ್ನೆ ಒಂದ್ಸರಿ ನೋಡಿದ್ದ ಗಾಡಿ್ಮೇಲ್ ಹೋಗುವಾಗ ನಾ ಅನ್ಕೊಂಡೆವ್ರು ಭಾಗವಾನ ಸರ್ ಏನಪ್ಪಾ ಅಂತಂದ ಹಂಗೆ ಕಾಣ್ತಾರಲ್ಲ ಅಂತಂದ್ರ ಅವರು ಹೂ ಇವತ್ತಂದ್ರು ನಾ ನಾನು ಅಂದ್ಕೊಂಡೆ ಮೊನ್ನೆ ನೀವು ಹೋಗತ್ನಾಗ ಗೌರಿಶ್ರೀ ಎಲ್ಲ ಇದು ಅಂತಂದು ಅಂತಂದ್ರು ಅವ್ರ ನನ್ ಮುಖಾನೇ ನೋಡಿಲ್ಲಾ ಅಂತ ನೋಡ ಅನ್ಕೊಂಡ್ರ ಅಂತ ಗೌರಿಶ್ರೀ ಏನಿದ ಅಂತಂದು ಹಂಗ ಆಯ್ತು ಅವ್ರ ಮಗ್ ಮಗಾ ಅದಾನ್ಲೇ ಎಷ್ಟ್ ದೊಡ್ಡವಾಗನ್ ಗೊತ್ತಾ
ಹೌದಾ ಅಲ್ಲಿ ಅದೇ ಶಾಲಾಗಿದ್ದಾಗೆ ಮದ್ವೆ ಆಗಿತ್ತ
ಹಾ ಈಗೇನೋ ಈ ಕಡೆ ಇದು ಆಯ್ತಂತಪ್ಪಾ ಹುನಗುಂದಿಗೆ
ಹಾ ಹಾ
ನಾನ್ ಅವಾಗ ಏನ್ ಕೇಳ್ದೆ ಸರ್ ನೀವ್ ಇಲ್ಸೆಟ್ಲ ಆದ್ರಿ ಏನ್ರೀ ಸದ್ಯ ಅಂತಂದ್ರೆ ಇದೇ ನಮ್ಮೂರು ಅಂತಂದ್ರು
ಹಾ ಅಲ್ಲಿಂದ ಬರೋದು ಹೋಗೋದು ಮಾಡ್ತಿದ್ರು ಅವ್ರ
ಇಲ್ಲೇ ಇಲ್ಲ ಅಲ್ಲಿ ಇತ್ತಲ್ಲ ಅವ ಮುದ್ದೆ ನಾನು ಹಂಗೆ ಕೇಳ್ದ ಇಲ್ಲಿಂದ ಹೋಗುದ್ ಬರುದ್ ಮಾಡ್ತಿದ್ರಿ ಸರ್ ನೀವ್ ಅವಾಗ ಅಂತಂದೆ ಇಲ್ಲ ಅವವಾಗ ಅಲ್ಲೇ ಇದ್ನಲ್ಲ ಅದಕ್ಕೆ ಅಲ್ಲೇ ಮನ ಮಾಡಿದ್ದೆ ಇವಾಗ ಹುನಗುಂದಿಗ್ ಬಂದ್ನೆೆಲ್ಲ ಅದಿಕ್ಕೆ ಇಲ್ಲಿಂದ ಹೋಗುದ್ ಬರುದ್ ಮಾಡ್ತನಿ ಹುಣಗುಂದಿಗ್
ಹ್ಮ್ ಹ್ಮ್ ಯಾಕಂದ್ರ ಅಲ್ಲ ಇದ್ದಾಗ ಅಂದಿದ್ರ ಅವರು ಇಲ್ಲಿ ಊಗ್ ಬರ್ತಿದ್ರು ಅದಕ್ಕಂದೆನಾ
ಹ್ಮ್ ಹ್ಮ್ ಏನ್ಆಯ್ತ್ ಗೊತ್ತೇನ ಇವತ್ ಅವ್ರ ಮಗ ಅದಾನ ಅವ್ರ ಮಗಂಗ ಹಿಂಗ್ ಹೇಳಕತೀನಿ ಹಾಯ ನಿಮ್ ಪಪ್ಪ ಅವ್ರ ಪೇಶಂಟ್ ನಾನ್ ಅಂದಬಿಟ್ಟೆ. ಎಪ್ಪ
ಸರ್ ಯಾಕ ಇಕಿ ಯಾಕ ಹಿಂಗ್ ಅನ್ನಕತ್ತಾಳ ಅಂತ.
ಇಲ್ಲ ಕೇಳಿದ್ರು ಇಲ್ಲಿ ಏನ್ ನೀನು ಅಂತಂದ್ರ ಸರ್ ಇಲ್ಲೇ ಎಚ್ ಬಿ ಎಮ್ ಒಳಗ್ ಬಿ ಎಮ್ ಎಚ್ ಮಾಡಕತ್ತನ್ರಿ ಅಂತಂದ್ರೆ ಓ ಇಲ್ಲೇ ಮಾಡಕತ್ತ ಇನ್ ಮಾಡತ್ತ ಆ ಬಿ ಎಮ್ ಎಸ್ ಅಂತಂದ್ರು. ಹಾ ರಿ ಅಂತನ್. ಏ ಇವಾಗ ಎಷ್ಟನೇ ವರ್ಷ ಅಂತ ಅಂದ್ರ ಸೆಕೆಂಡ್ ಪೀ ಯು ಸಿ ರೀ ಅಂತ ಅಂದ್ನಾ
ಹಾ
ಆಮೇಲೆ ಆಮೇಲೆ ಸಾರಿ ಅಂದ್ರೂ ಅದು ನಿಮಗ್ ಡಾಕ್ಟರು ಪೇಶಂಟ್ ಡಾಕ್ಟರು ಪೇಶಂಟ್ ಮಾತಾಡ್ ಮಾತಾಡೀ ಅದ ಪೇಶಂಟ್ ಅಂತ ಬರಕತ್ತೈತ್ ನಿನ್ಗ ತಂದ್ರ ಹೂಂ ರೀ ಸರ ಬರಿೀ ಅದೇ ಒಳಗೆ ಇರ್ತಿೀವಲ್ರ ಪೇಷಂಟ್ ಅದಲ್ ಬಂದ್ಬಿಡ್ತು ಯಾಕಂದ್ರ ಬರೀ ಇಲ್ಲಿ ಇದು ವಲ್ಲ ಸರ್ ಕಡೆ ಅವ ಬರೀ ಒಂದ್ ಪೇಷಂಟ್ ಬಂದಿತ್ ಇದ್ರು ಒಂದ್ ಪೇಶಂಟ್ ಬಂದಿದ್ರು ಹಿಂಗಿತ್ತು ಕೇಸು ಆ ಪೇಷಂಟ್ ಹಿಂಗಿತ್ತು ಬರೀ ಇದೇ ಮಾತಾಡ್ತಿರ್ತೀವಲ್ಲಾ ಅದು ಪೇಷಂಟೇ ಬರದ್ ಬಿಡ್ತಾ.
ಹ್ಮ್
ಹಂಗಾಯ್ತು.
ನಕ್ಕಿರ್ಬೇಕು ಸೋರು ಯಾಕ ಹಿಂಗ್ಯಾಕ ಇದು ಅಂತ್
ಇಲ್ಲ ಅವ್ರಗ್ ಅರ್ಥ ಆಯ್ತ ಅವರ ಅಂದ್ರ ಮತ್ತ್ ಆಮೇಲೆ ಇಲ್ಲೇ ಮನಿ ಮಾಡಿವಿ ಇಲ್ಲೇ ಕಡೆ ಹಂಗ ರೂಟ್ ಹೇಳಿದ್ರ ನಂಗ ಗೊತ್ತಿತ್ತ ಅದ ರೂಟ್ ಸರಲ್ಲಿ ಮಸೂದೆ ಅಂತಂದ ಐತಲ್ರರಿ ಅದು ಅಲ್ಲೇ ಬರ್ತೇವ್ರಿ ನಾವ್ ನಾನ್ ಅಲ್ಲೇ ಇರ್ತೀನ್ ಸಲಾ ನು ನೋಡಿಲ್ಲ ಅಂತಂದ್ರು ನಾನ್ ಸಾಟರ್ಡೆ ಸಂಡೆ ಅಷ್ಟೇ ಬರ್ತೀನಿ ಇವಾಗ ಮತ್ತ ಓದೋದೆಲ್ಲ ಇರುತ್ತಲ್ಲ ಅಂತಂದ ಓಹಾ ಹೋದ ಹಂಗಂತಂದ ಬರ್ರಿ ಬಂದಿರವಾಗ ಮನಗಿ ಅಂತಂದ್ರ ನಂಗ ನಾನ ಅಲ್ಲೇ ಅಡ್ಡ್ಯಾಡ್ತೀನಿ ಸ್ಯಾಟರ್ಡೆ ಸಂಡೆ ಬ
ಹ ಮತ್ತ್ ಇನ್ನೊಂದ್ಸಲ ಹೇಳ್
ಅದೇನೋ ಭಾರಿ ಖುಷಿಯಾಗಿ ಬಿಡತೈತಿ ಯಾರಮೇ ಸಾರೆ ಯಾರ ಸಿ ಹಲೋ
ಮತ್ತೇನ್ ಸಮಾಚಾರ.
ಹೇಳ್ಬೇಕ ನೋಡ್ರಿ ನೀವೇ ಸಮಾಚಾರ ಏನು.
ನಾವ ಮುಂಜಾಳೆದ ಪಲಾವ್ ತಿನ್ಬೇಕೀಗ
ಹಂ ಹಂ
ಅದಕ್ಕ ಸ್ವಲ್ಪ ಕೊಸಂಬರಿ ಮಾಡ್ಬೇಕು.
ಹ್ಮ್
ಇಲ್ಲಂದ್ರು ಒಣ ಒಣ ಅನ್ನಿಸ್ತತಲ್ಲಾ ಮುಂಜಳೆ ಮಧ್ಯಾಹ್ನವದೇ ತಿಂದಿರಿ. ಸ್ ಕಾರ್ಯ
ನಿಮ್ದು ಕಾಲೇಜ್ ಹೆಂಗ್ ನಡೆ ಕತತಿ ಇನ್ನ ಎಷ್ಟ್ ಎಕ್ಸಾಮ್ ಅದಾವ್ ಏನು.
ಸೋಮಾರ ಒಂದ್ ಐತಿ ಅದು ಆಗಿಂದ ಮುಗೀತ್ ಊರಿಗ್ ಬರ್ಬೇಕಂತ ಮಾಡಿನಿ.
ಹ್ಮ್
ನಮಕ್ ಒಂದ ಕೆಲ್ಸ ಕೊಟ್ಟಾಳ.
ಹಾ
ರೆಕಾರ್ಡ್ ಬರಿಬೇಕಂತ.
ಹ ಅನ್ಯ ಅಲ್ಲಿ ಎಷ್ಟು ಜೆರಾಕ್ಸ್ ಪ್ರಿಂಟಿಗೆ?
ಇಲ್ಲಿ ಒಂದ್ ರೂಪಾಯಕ್ ಒಂದು. ಹೌದಾ ಬತ್ತಾಮ್ ಹಾ ಒಂದ್ ರೂಪಾಯ್ಕ್ ಒಂದ್ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಇದ್ರೆ ಒಂದ್ ರೂಪಾಯ್ಕ್ ಒಂದ.
ಹ್ಮ್
ಕಲರ್ ಇದ್ರೆ ಐದ್ ರೂಪೈಕ್ ಒಂದು. ಅವು ನೀ ಜಾಸ್ತಿ ತಕ್ಸಿದಿ ಅಂದ್ರ ಕಡಮಿ ಮಾಡ್ಕೊಡ್ತಾರ.
ಹಾ ಇಲ್ಲಿ ನಮ್ಮ ಏನ ಜಿಲ್ಲೆ ಒಳಗ. ನಮ್ ಜಿಲ್ಲೆ ಗೊತ್ತ ಇಲ್ಲ ಯಾವ್ದಂತ ಅಲ್ಲಿ ಬಾ ಅಲ್ ಬಾಳ. ಕಡ್ಮೆ ಇವತ್ತು. ನನ್ ಯೊಷ್ಟ ಬುಕ್ಸು ಪ್ರಿಂಟ್ ಮಾಡ್ಸಿನಿ ಪ್ರಿಂಟ್ ಮಾಡ್ಸಿ ಜೆರಾಕ್ಸ್ ಅಲ್ಲ ಪ್ರಿಂಟ್ ಮ
ಹು ಹು
ಎಲ್ಲ ಕೊಳಿ ನಾಕ್ನೂರ ಅರ್ವತ್ ರೂ ಪಾ ಆಯ್ತು.
ಹ್ಮ್ ಎಷ್ಟ್ ಪೇಜ ಅದ್ಮಸ್.
ಲೈಕ್ ಒಂದೊಂದ್ ಬುಕ್ಕನು ಏನಿಲ್ಲ ಅಂದ್ರು ಒಂದ್ ಎಂಟ್ ನೂರು ಮೊಟ್ಟ ಪೇಜು ಸದವು. ಒಂದೊಂದ್ ಬುಕ್ಕನು ಹಂಗ ನೋಡಿದ್ರ ಎರ್ಡ ಮೂರ್ ನೌರಗು. ಪೇಜ್ಗಳಾಗ್ಯವ್ ಅಂದ್ರೆ ಅದ್ರೊಳ್ಗ ಅ ಅನ್ರಿ. ಇನ್ನೊಂದ ಏನಂತಂದ್ರೆ ಒನ್ ಬೈ ಫೋರ್.
ಹ್ಮ್ ಅದಕ್ಕೆ. ಕಡಿಮೆ ಆಗೈತಿ.
ಹಾ ಅದಕ್ಕೆ. ಕಡಿಮೆ ಆಗತಿ ಒಂದೊಂದ್ ಒನ್ ಬೈ ಟೂ ಮಾಡ್ಸಿಡ್ನ ಅಂದ್ರೆ ಇದ್ರದ್ದ ಮ.
ಮುಂಚೆನೆ ಹೇಳಿದನೆ ಕಡೆ ಬಸ್ ಇಲ್ಲ ಇಲ್ಲ ಹೆಂಗರ್ ತಗಸ ಒಟ್ಟ ಒಂದ್ ಪೇಜ್ ಇರ್ತದ ಅಲ್ ಒಂದ್ ಪೇಜಿಗ್ ಒಂದ್ ರೂಪಾಯಿ. ನೀ ಒನ್ ಬೈ ಫೋರ್ ರ ತೇಗಸ ಒನ್ ಬೈ ಟೂ ಅರ ತಗಸ ಸಿಂಗಲ್ ಸೈಡ್ ತಗಸ. ಹಂಗ.
ತುಲಾ ಇದ್ ಹೆಂಗ್ ಏನಂತಂದು. ನಂಗ ಅಂದ್ರೆ ನನ್ಗೆ ಗೊತ್ತ. ಗೊತ್ತಿಲ್ಲ ಅವ್ರರು ಕರೆಗೂ ಗೊತ್ತಿಲ್ಲ ಅವರು ಒಂದರು ಒಂದ ಪೇಜ ಎಷ್ಟ ತಗೋತ ಅನ್ನೋದು ಗೊತ್ತಿಲ್ಲ.
ಸುಮ್ ಅಷ್ಟಕ್ಕನು ಪೇಜ ಕಡ್ಮೆ ರೊಕ್ಕಾತವ. ಸಡೆ
ಅಷ್ಟೇ ನಾ ಹಂಗೆ ಅನ್ಕೋತೀನಿ ಎಲ್ಲಾ ಪೇಜಸ್ ಗಳನ್ನೆಲ್ಲಾ ಕಳಿಸತೀನಿ ಪಿ ಡಿ ಎಫ್ ನ. ಎಷ್ಟ ಐತ್ರಿ ಅಂತೀನಿ ಇಷ್ಟ. ಇಷ್ಟ ಅಂತ ಹೇಳ್ತಾರೆ ಚಲೋನೇ ಅಲ್ಲ ಅಂತಂದ ಕೊಟ್ಬಿಡ್ತೇನಿ.
ನಾವ್ಂಗಿಲ್ಲ ನಾವ್ ಒಂದ್ ಪೇಜಿಗೆ ಎಷ್ಟ್ ರೂಪಾಯಿ ಅಂತ ಕೇಳ್ತೀವಿ ನಮ್ ಎಷ್ಟ್ ಪೇಜಿ ಆಗಿರ್ತವ ಅದನ್ನೆಲ್ಲ ಎಣಸಿ ರೊಕ್ಕ ಕೊಟ್ಟ ಬರ್ತೀವಿ.
ಹ ಅಂದ್ರೆ ನಾವಲ್ಲಿ. ಇರಂಗಿಲ್ಲದೇ ಅವ್ರು ಮಾಡುವತ್ನಾಗ ನಾ ಇಲ್ಲಕ್ಕ ಕುಂದ್ ಪಿ ಡಿ ಎಫ್ ಕಳಸ್ತೀನಿ ಅವರು ಅಲ್ಲಿಂತಾನೇ ರೇಟ್ ಹೇಳ್ತಾರ ಹಂಗ ಅಗತೈತಿ ಇವರು ನಮ್ಮ್ ಪಪ್ಪ ಅವ್ರ ಫ್ರೆಂಡ್ಸ್ ಯಾರಾರ.
ಕಾಲೇಜ್ ಬಲ್ಲಿ ಆಗುತ್ತಲ್ಲ ಸಣ್. ಸಮೀಪ ಆಗತ್ತ ನಾ ಒಂದ್ ಐದ ನಿಮಿಷ ನಿಂತ ಮಾಡ್ಸಕೊಂಡ ಬರ್ತನೀ. ತಿನಿ ಇಲ್ಲಾಂದ್ರೆ ಜಾಸ್ತಿ ಇದ್ದ ಅಂದ್ರ ಹ್ಮ್.
ಒಂದು ತಾಸ್.
ಹ್ಮ್.
ಇದು ಯಾರ ಮಾಡ್ತಾರ ಊಟ.
ಹ್ಮ್. ನಾವೇನ್ ಹಂಗಿಲ್ಲ ಅಲ್ಲೇ. ಒಂದ್ ಚಾ ಕುಡ್ಕೋತ ಹೇಳ್ ಬಂದಿದ. ನಿಂದ್ರ ಮಾಡ್ತಾರ. ಅದ್ರಲೋಗ ನನ್ನು ಏನ ಸುಮ್ಮಂಗೆ ಏನರ ತೆಗಿಸೋವ ಇರ್ತವ ಅಂದ್ರ ರಿಪೋರ್ಟ್ ಅದು ಮಾಡಿದ್ದ ತೆಗಸೋದ ಇರ್ತದ.
ಹ್ಮ್.
ನಮ್ಮ್ ಅಕ್ಕನು ಅಂದ್ರ ಹೇಳ್ಬೇಕು ಯಾವ ಪೇಜ್ ಇಂದ ಯಾವ ಪೇಜ್ ತನ ಎಷ್ಟ್. ಇರೋ ಎಷ್ಟು ಪೇಜ ಎಷ್ಟು ಸೆಟ್.
ಹ್ಮ್್ಮ ಒಂದೇನ್ ಗೊತ್ತು ಏನಂತಂದ್ರ ನಾ ಜೆರಾಕ್ಸ್ ನಾ ಪ್ರಿಂಟ್ ಮಾಡ್ಸಿದ್ ನೋಡಿ ನಮ್ ಕ್ಲಾಸ್ನಾಗ ಓಷ್ಟರು ಪ್ರಿಂಟ್ ಮಾಡಸ್ಕೊಂಬಂದಾರ
ಹ್ಮ್ ಒಟ್ಟು ನಿನ್ನ ಬಿಡ್ಬಾರ್ದು ಇರು ಮತ್. ನಾ ನಿಂಗ ಹಚ್ತೀನಂತ.
ಹಾ ಸರಿ ಹ. ಹಾ ಸರಿ.
ಹ್ಮ.